ಬಾಯಿಲಿ ಹಲೋ
ಈಬರ ಮಾಸ ಹಾರ್ಟ್ ಬಸ್
ಇಲ್ಲ ಮುಂಜಾನೆ ಅದು ಕೆಟ್ಟ ಬಸ್ ಬಸ್ ಕೆಟ್ಟಿತ್ತು
ನಾವ ಎರ ನಾವ್ ಇಲ್ಲ ಬಸನ್ ಸಲ ಬಿಂಕಚ್ಚ ಒಬ್ಬ್ರಲ್ಲ ಬಸಿನ ಒಬ್ಬ್ರಲ್ಲ ನಾ ನಮ್ಮ ಊರನಂತ ತ್ತೀರಿ ಮತ್ತೆ
ಹ್ಮ್ ಹ್ಮ್ ಊಟ
ಹಾಗೇನಂದ
ಹ್ಮ್ ಹೋಗದಾ ಕಾಲೇಜ್
ಹ್ಮ್ ಬರತನ್ನ
ಪಾಸ್ ಮಾಡ್ಸಕ್ ಪಸ್ ಪಸ್
ಬಸ್ ಬಿಟ್ಟಿರಲ್ಲ
ಅದ ಅದೇ ಪಾಸ್ ಮಾಡ್ತಾನ ಡಿಗ್ರಿ ಮಾಡ್ತಾನ ಎಷ್ಟ
ಹ್ಮ್ ಹ್ಮ್
ಓ ಮಾಡ್ಸ್ರ ಹತ
ಹಾ ನೀನ್ ಎಲ್ಲಾರ ಮಾಡಿಲ್ಲೆ ನಿ ಮಾಡಿದ್ದಾನೆ ಫೋನೇ ಮಾತಾಡಕ್ ಆಗ್ತಾಯಿಲ್ಲ
ಹಾ
ಮಳೆ ಒಂದ್ ಒಂದ್ ಹತ್ತು ನಿಮಿಷ ಒಂದಷ್ಟಕ
ಚಲೋದಲ ನಿಮೆ
ನಮ್ ಚಲೋಾದ್ರಜಗ ಕೊಡಲ್ಲ ಕಾಲ
ರಜೆೆಗೆ ಜನಲ್ಲ
ನಿಮ್ದೆ ಪಾಡ್ ಆರಾಮಾಗಿ ಕಾಲೇಜ್ ಗಲ್ಲ ಹೋಗ ತಿ ನಡಿದ್ದ ಬಿಟರು ನಡಿದ್ದ
ಏನು ಯಾವಕ್ ಹೋದ್ರನ್ ಕೇಳ್ದ ಬಂದನ್ ಕೇಳಳ್ ನಂಬುದನ ಕೇಳ್ತಾರ ನಂಬಿದೇನ ಹೋದ್ರ ಕಡೆ ಬಂದ್ರ ಈ ಕಡೆ.
ಒಂದು ಸರಿ ಟ್ರೈ ಮಾಡ್ಬೇಕಿಲನ ವೆಟರ್ನರಿ.
ಜು ಯಜು ಮುಗತಾರಪ್ಪಾ ಜು ಮುಗತ. ಯುಎಸ್ ಯುಸ್ ಎ ಜ್ ಬರ್ಲ. ಆಯ್ತು ಹಾ. ದಸರ ಆಕಿದಲ.
ಹ್ಮ್
ಮೂವರ ಆಗಿದೆ ಬಿದರಕ್ಕೆಲ್ಲ ಎಲ್ಲಾ ಹೊಯ್ದಿ ಕುಯ್ದಿ.
ಹ್ಮ್
ನಂದ ಒಂದ್ ತಿಂಗಳ ಅಂದ್ರ ಲೇಟ್ ಆಯ್ತ ಒಂದ್ ತಿಂಗಳ ಬರ್ತ್ಡೇ ಡೇಟ್ ಮುಂದಕ್ ಆಯ್ತಾ ನಿಂಗ ದೋಸ್ತ್ ನಂದಿ. ದಿನವ್ರು ಬಂದಿರ್ಬೋ
ಹ್ಮ
ಅದಿನಂದ್ ಐತ.
ಹ ಇಶದು.
ಎಲ್ಲ ಮತೊಟ್ಟಿಗೆ ನಾ ನಾ ಸಣ್ಣತಟ್ಟಿಗೆ ಆ ಕಾಲೇಜಿಗ ಇರತ್ತೆನ ನಾನು.
ಹ ಹ್ಮ್ ಅಭ ಕೊಳ್ಳ ಮಾತಾಡ್ತೀಯಾ. ಬೇಜಾರ್ ಅಷ್ಟೇ ಅಜಿರೇ. ಟೋಟಲ್ ಮೂರು ಸಾವಿರದ ಒಂಬೈನೂರನೊಳ್ಳೆ ನಮ್ಮವು ಹಲೋ. ಹಾ
ನಾ ಹೇಳಲ್ಲ ಮಾ ಮಾತಾಡೋ ಆಗ್ಲಪ್ಪ ಮಾತಾಡಲ್ಲ ಅಂತ ಹೇಳಿಲ್ಲನ.
ಹಾ ಹಾಗಲ್ಲ ಹೊತ್ತು ನ
ಹ್ಮ್ ಆ ಕಾಲೇಜ್ ಚಲೋದ್ ಅಂತ ಹೋಗ್ಬಿಟ್ನಾ ಎಲ್ಲ ನೋ ತ್ ನಾನೇ ಅವನ್ ಒಂದೇ ರೂಂ ನವು.
ಮೇ ತಿಂಗಳ್ದ ಏನತಂದ್ರೇ.
ಹೋದ್ನ ಪಾಸಕ್ಕೆ ಪಡ್ತ ಡಿಗ್ರ ಡಿಗ್ರಿ ಪಾಸ್ ಆಗಬಾರತ್ನ ಹಾ.
ಫ್ರೀ ಆದಲ್ಲ. ನಾನ್ ನಾಲ್ಕ್ ಮಕ್ಳ ಅವ್ರೊಕ್ಕ ಅವು ರೊಕ್ಕ ಇಲ್ಲ. ಸಾವ್ರ ಮ ನಂಬು ಹದಿನೈನೂರ ಅದ ಹದಿನೈದುನೂರ ಐವತ್ತದ. ನಂದು ಹದ್ನೈನೂರ ಐವತ್ ಅದ. ಹಾ ಏನ
ಇ ಅಪ್ಪ ನಿಂದು ನಿಂದು ಇಲ್ಲ ಇ ನಿದು
ಹಾ ಪ್ರೀ ಆದ ಪ್ರೀನೇ ಆದ ಹದಿನೈನೂರ ಐವತ್ತ್. ಇ ಮೂರ್ ಸಾವಿರದ ಒಂಬೈನೂರ. ಚಿಲ್ಲರ ಆಗಿತಂತ ಹೇಳು. ನಿನ್ ಮೂರ್ ಸಾವಿದ ಒಂಬೈನೂರ ಚಿಲ್ಲರೆಯಾಗಿತ. ಅಭಿಷೇಕ್ ಮಾಡಿದ ಹಾಗೇ ಮಾಡಿದ ಅ ಮಾಡ ಹೇಳ ಆಬಿ.
ಶೈಂತಿ ಮುಗತಲ್ಲ ಅಂದ್ರ.
ಏನಾ ಹಲೋ. ಹಾಏ ರೊಕ್ಕೊಳದ ಏ ನಮ್ದು ಹೇಳಿದ ಹದ್ನೈದುನೂರ ಐವತ್ ಆದಂತ ಅಷ್ಟೇ ನಿಮ್ ಸಾವಿರದ ನೂರ ಐವತ್ ಅದಾ ಫ್ರೀ ಇದ್ಯನಪ್ಪಾ. ಅದೇ ಮಾಡ್ತ್ ನೋಡಿ ಫೋನ್ಲ್ ಇರು ನೀನು ಲೈನಲ್ ಇರು. ಹಾ ಹೋಗಪ್ಪ ಬಾರಿ ಅದಪ್ಪ ನಮ ಅ ಹತಿ ಹ್ಮ್ ಕಲ್ಸದಷ ಕತಾರಂತೆ
ಆ ಮತ್ತೆ ಸ್ವಲ್ಪ ಸಾಯಂಗ್ ಬಂತ ಎರ್ ನಡಿ ಆ ಕಡೆ ಮೆಚ್ಚ ಮಾಡ್ದೆ
ಅಔ ಸಧ ಕಷ್ಟ ರಿತಪ್ಪ
ಅಷ್ಟ ಅಷ್ಟ ಅದಗೆ ಹ ನಡಕ ನಂಬುದ ಾವ ಕಡೆ
ಹ್ಮ್
ಹ್ಮ್ ಮಾಡಕ್ ಬರಲ್ಲ ಸುಮ್ಮನೆ
ಏನ ಒೋಗಷ್ಟ ಏನ್ ಮಾಡಿದೆ ಎಲ್ಲ ತಿಂದ ಎಲ್ಲ ಎನು
ಏ ಹೋಗಿನಿ ಬುಟ್ಟಿನಿ ಗುಂಡೊಳಗ್ ತಿರುಗಿನಿ ಅಷ್ಟೇ ಏ ಒಂದ್ ಒಂದ್ ನಿಮಿಷ ಒಂದೇ ನಿಮಷ ನಿಮ ಏನ್ ರೋಡಾಸೋಡ ಸಾವಿನಾಥನ
ಅಲೆ
ಒಂದೇ ಒಂದ್ ಮಾತ್ ಆಯ್ತು ಬಿಡ್ ಗಳಿ ಮತ್ತ ಏನಲ್ಲ
ತಪ್ಪುಲಿ ಎ ಚತಲ್ಲ ಅ ಕ ಯಾರಾರು ಹೋಯ್ತೀರಾ ನಿಂಗ ಬರ್ತಾನೆ ಎಲ್ಲ ಈ ಅ ಅನ್ನೋಡಲ ನ್ಯ್ತು
ನಿಂಗ ಬರಲ್ಲ ಯಾರಾರ ನೀ್ ಒಬ್ಬಿ ಹಯ್ತನ್ವಾ
ನ್ನ ರಸೀದ ಕೊಟ್ಟಿಲ್ಲ ಅವ ನಿಮ್ ಕಾಲೇಜ
ನ ಕ ದವ ಸೈ ಪಣ ಸೈ ಮಾಡೋದಲ್ಲ ಇವತ್ತ ಬರಲ್ಲ ಅಂದ್ರ ಹೆಂಗ ಹಲೋ
ಹಾ
ಕಾಲಷ್ಟ ಅ ಅದೇ ಅಳಿದೆ ಅನ ಹೊಟ್ರ
ನಾ ಹೊಸದು ಸ ಪ್ರಾಪ್ ನಾನು ಬಂದೆ ಅವರು ಕೊಟ್ಟಳ ಅವ್ರ ಏನ
ಹ್ಮ
ಹೊರ್ಸ ಸ ಆಗ ನಾನು ಹಾಕ್ಬೇಕು ಅಂತ ನಾವ ಈಗಟ
ಹೌ ಹ ಏನ ಫಿಫ್ತ್ ಸಮ್ ಇಲ್ ಇವಾಗ
ಆಯ್ತು ಕ ಚಾಲೋ ಇಗ ೈನ್ಸ ಮಾಹ ಸಿಗ
ಫೈನಲ್ ಸೆಮನ್ಲ್ಲ ಫೈನಲ್ ಇಯರ್ ಎ ಇದೆ ಇ ಮೇ ತಿಂಗಳದಾಗ ಇಲ್ಲ ತಿಂಗಳದಾಗ ನಿಮ್ಮ ಆಯ್ತು ಮುಗಿದ್ವಿ ಅಲ್ಲಟ್ ಡಿಗರಿಿನ ಮುಗಿದ್ವ
ಮುಂದ ವರ್ಷ ಟೈಮ್ ದುವರ್ದ ಆಯ್ತು
ಹಾ ಎಕ್ಸಾಮ್ ಎಲ್ಲಾ ಬರ್ದ ಮುಗ್ದಿರ್ತ
ಹಾ ಎಾಮ ನ ಸ್ವಲ್ಪ ಮುಂದ ಎಲ್ಲಂದ್ರೆ ಪಸ್ ಮೂರು ತಿಂಗಳು ಲಾಸ್ಟ್ ಪಸ್
ನಾನ ಹ ಮನೆ
ಐ ತಿದಕ ಬರ್ತನಾ
ಹಾ
ಮೂರೈ ತಿಂಗಳಗ
ಯಾವಾಗ್ ಬುಟ ಹೇಳಗ ನೋಡ ಹೇಳ
ಮೂರ ತಿಂಗಳು ಆಯ್ತು ಪಾಸಸ್ಿಗೆ ಮೂರ ತಿಂಗಳು ಅಷ್ಟ
ಹ ನಿಮಗ
ಎಲ್ಲರಿಗೆಗ ನಿನ್ಗೆ ನಮ್
ನಮಗ್ ಬರ್ಲ್ಲ ನಮಗ್ ಹದೈನೂರ ಐವತ್ತದ ಒಂದಂದುರ್ ಸಾವ ರೂಪಾಯಿ ಕರೆ ಅಷ್ಟು
ಒಂದೂರ್ ಸಷ್ಟಗ ಹನ್ನೂರ್ ತಿಂಗಳಾ
ಹ್ಮ್ ಹನ್ನೆಡೆ ಎಲ್ಲಾ ಹತ್ತು ತಿಂಗಗಳ ನಿಮಗೂ ಏಳ ಎಂಟು ತಿಂಗಗಳ ಅಷ್ಟ ಆದ್ ನಿಮತ್
ಹಾಡ್ ಪೋನ ಆಯ್ತ ಈಗ ಎಷ್ಟು ತಿಂಗ ಮಾಡ್ಸ ಈಗ ಆರ ತಿಂಗ ಮಾಡಿಸಪ್ಪ ಅಂದ್ರ ಮೂರುತ್ತು ಮುಗಿತ ಮದ
ನಮ ಇವಾಗ ಮಾಡಸ್ರ ಮೇದಂಬಯತದ ಇನೇ ತಿಂಗಳ
ಹ ಅಪ್ಪ ಅವ್ ನುಂಬಿದ
ಹ್ಮ್ ಐದನೇ ತಿಂಗಳ ಇಲ್ಲ ನಾಲ್ಕನೇ ತಿಂಗಳಾಗ ಮುಗಿದ ಯಾಕಂದ್ರೆ ಜಲ್ಲಿ ಮಾಡ್ಸಿದ್ರ ಎಲ್ಲಿ ಮಾಡಿಸ್ತಾರಲ್ಲ ಅದಕ್ಕೆ ಐದು ತಿಂಗಳಳ ಹ ಮುಯ್ತ್ತು
ನಮ್ಗ ಒಂದ್ ಅರ್ಸತ್ ಇರ್ತ್ತಲಾ
ಯಾವ ಒಬ್ಬೊಬ್ಬ್ರದಗ ಒಬ್ಬೊ ಒಬ್ಬ್ದ ಆರನೇ ತಿಂಗಳ ಇನ್ನಾದ್ರ ಮುಗಿದಲ್ಲಾಸ್
ಹಾ ಹಾ
ಅದಕ್ಕೆದ ಇತ್ತ ಅಲ್ಪ ಒಂದ್ ವರ್ಷದರ್ಸ ಒಂದ ವರ್ಷದರ್ಸ ಕೋರ್ಸ್ ಹೋಗ ಮತ್ತೆ ಅದಕ್ಕೆ
ಹ್ಮ ಐ ಟಿ ಐ ನಂಗೆ ಅದ ಕರ ಐ ಟಿ ಐ ನಂಗೆ ಅ
ಐಟ್ಐ ಶೀ ಶೀರ ಅವತ್ ಮುಗ ಅವತ್ತ ಮು ಮರ
ಇದ ಇವಾಗ ಸೆಕೆಂಡ್ ಸೇಮ್ ಐ ಟಿ ಐ ಯಾವಾಗ ಇ ಯಾವ ಇತ್ತು ಆಐ
ಆಯ್ತು ಹಟ ನಮ ಬರ್ ಥರ ಆಯ್ತು
ಹತ್ರುಪಾಯಿಗೆ ಏನು ಬರುತ್ತದೆ
ಹ ಮಾಡ್ಂಗೋಯ್ತಲ್ಲ ಸಿದ್ದಣ್ಣ ಯಾಕ ಮಾಡ್ತನ್ ಸಿದ್ದಣ್ಣ ಹಾ
ಹಲೋ
ಹಲೋ ಸಿದ್ದಣ್ಣ ಯಾಕ್ ಮಾಡಿದನು
ಹಾ
ಹಸ್
ಸ್ಧಣ ಅದಕ್ಕೆಂದೆ ಕೇಳತ ಕೇಳತ ಕಾ ಸ್ವಲ್ಪ ಸ್ಲೋ ಕತದ ಸಿದ್ದಣ್ಣ ಎದಕ್ಕೇನಪ್ಪಾ ಗೊತ್ತಿಲ್ಲ ಮಾಡ್ತಂದಿದ್ದ ಅಷ್ಟೆ ಅ ಹಲೋ
ಕುಂಬಾರ ಮಂದ ಮಲ್ಲ ಐಟಿ ಎ ಮಾಡಕ್ಲ ಐಟಿಎ ಮಾಡಬೇಕು ಹಲೋ
ಹ್ಮ ಹ
ಹ್ಮ್ ಅವಾಗ ಮಾಡಪ ಮಾಡ್ಬೇಕಪ್ಪಾ ತಿಂದ
ಆಕಿಗ ಅತ್ತ
ಸುಮ್ನಿರು
ನಾಯಿ ಎಷ್ಟಿದಾವೆ ನಾಯಿ ಎಷ್ಟಿದಾವೆ ನಾಯಿ ಅಷ್ಟ ಲಾಭ ನೋಡು ನಂಗ ಕೇಳ ಯಾರಿಗನಹಚ್ಕ ಹಲೋ ಹಲೋ
ಅಲ್ಲ ಕೆ ಕೇಳುಸಿತ್ತಲ್ಲವೇ ಹುಡುಗರು ಸಾಲಿ ಹೊಂಟವಲೆ ಸಾಲಿ ಸಾಲಿ ಹೊಂಟವೆ
ಇಡವಾ ಇನ್ ಇವು
ಹಾ ಅಲ್ಲಾ ಸಣ್ಣ ಇರಬೇಕಿವ ಉಳ್ಕೊತಾರ ಓ ಎಲ್ಲದಿ ಎಸ್ ಎಲ್ ಆರ್ ಚಳ್ಳಮಕಟ್ಟಿ - ಬಸ್ ಯಲ್ಲಿ ಅಂತ ಅಳ್ತದ
ಎಸ್ಟರ್ಡೇ ಇಲ್ಲೇ ಚಲ್ಲ
ಕಾಮಣ್ಣನ ಮಕ್ಕಳು
ಅದೇ ಟಾಟಾ ಈಸಿಗಾ
ಹಾ ಹ ಟಾಳ ಬುಲಾರ
ನನ್ನ ಮಗಳ ಈಗ ಕುಂತಿ ಕಾಂಗ್ರೆಸ್ ಕಟ್ಟಿ ಕುಂತ್ಯ ಆಯ್ತಾಯ್ತು ಸರಿ ತೊಗೋ ಆಮೇಲ್ ಮಾಡ್ತೀನಿ ಚಾರ್ಜ್ ಎಲ್ಲ
ಕರಿತಾಳ
ಹು
ಹಾ